ಹ್ಮ್ ಆರಾಮ ನೀವು
ನಾವು ಆರಾಮಿದ್ದೀವಿ
ಕೆಲ್ಸತಿದೆ ನು ವಾಯ್ಸ್ ಎಲ್ಲ ಕ್ಲಿಯರ್ಗಿ
ಹಾ ಕ್ಲಿಯರ್ ಆಗಿ ಕೇಳಿಸ್ತಿದ್ದೆ ನಿಮ್ ನನ್ ವಯ್ಸ್ ಕೇಳಿಸ್ತಿದ್ಯಾ ನಿಮ್ಗೆ
ಹ್ಮ್ ಕೇಳಸ್ತಾ ಇದೆ ಊಟ ಆಯ್ತಾ ಹ್ಮ್ ಆತು ಏನ್ ಮಾಡಿದ್ರು
ಊಟ ಇದೆ ನಮ್ ಕಡೆ ಇರತ್ತಲ್ಲ ರೊಟ್ಟಿ ಪಲ್ಯ
ರೊಟ್ಟಿ ಪಲ್ಯ ಯಾವ ಪಲ್ಯ
ಆ ಪಲ್ಯ ಸೊಪ್ಪಿನ್ ಪಲ್ಯ
ಸೊಪ್ಪಿನ ಪಲ್ಯ ಹಾ ಹ್ಮ ರೊಟ್ಟಿ ಜೋಳದ್ದ ಏನ ಅಕ್ಕಿದ
ಆ ಜೋಳದ್ದು ನಿಮ್ ಕಡೆ ಯಾವ್ತರ ಮಾಡ್ತಾರೆ ರೊಟ್ಟಿನ
ನಮ್ ಕಡೆನು ಈ ಬೆಳಿಜೋಳ ಅಂತಾರಲ್ಲ
ಹಾ
ಹಾ ಬಿಳಿ ಜೋಳದ ರೊಟ್ಟಿ ಮಾಡ್ತಾರೆ ನಮ್ ಕಡೆ ಜಾಸ್ತಿ
ಓ ಹೌದಾ ಮತ್ತೆ ಆ ಊಟ ನೀವ ಏನೇನ್ ಮಾಡಿದ್ರಿ
ನಾವು ಇಲ್ಲಿ ಪೀಜಿನಲ್ಲಿ ಇರೋದ ಇಲ್ಲಿ ಬೆಂಗಳೂರಲ್ಲಿ
ಹಾ
ಅಲ್ಲೇ ಅನ್ನ ಸಾಂಬಾರು ಮಾಡಿದೆ ಅನ್ನ ಸಾಂಬಾರು ಚಪಾತಿ
ಹೌದಾ
ಹ್ಮ ಮತ್ತೆ ನಿಮ್ಮೂರ್ ಕಡೆ ಎಲ್ಲಾ ಮಳೆ ಹೇಗಿದೆ
ಹಾ ಮಳೆ ಇಲ್ಲೂ ಸ್ಟಾರ್ಟ್ ಆಗಿದೆ ಚಳಿನೂ ಸ್ಟಾರ್ಟ್ ಆಗಿದೆ
ಚಳೀನು ಜಾಸ್ತಿ ಆಗಿದ ಅಲ್ಲ ಹ ಈ ಈ ಕಡೆ ಮಳೆನ ಜಾಸ್ತಿ ಚಳಿನೂ ಜಾಸ್ತಿ ನಮ್ ಕಡೆಯಿಂದ
ಹ್ಮ ಹ್ಮ ಮತ್ತೆ ಊಟ ಎಲ್ಲಾ ಅಡ್ಜಸ್ಟ್ ಆಗತ್ತಾ ನಿಮ್ಗೆ ಪಿಜಿನಲ್ಲಿ
ಅರ್ಜಸ್ಟ್ ಆಗುತ್ತೆ ನಾ ವರ್ಜಸ್ಟ್ ಆಗ್ಬಿಡ್ಬೇಕು ಏನ್ ಮಾಡೋಕ್ಕಾಗಲ್ಲ
ಹ್ಮ್
ಮಾಸ್ತರ್
ನಮ್ ಕಡೆ ಆಲ್ಮೋಸ್ಟ್ ರೊಟ್ಟಿ ಮೂರ್ ಹೊತ್ತು ಕೊಟ್ರೆ ತಿಂತಾರೆ ರೊಟ್ಟಿ ಗಟ್ಟಿ ಅಂತಾರಲ್ಲ
ಹಾ ನಮ್ಮೂಊರ್ ಕಡೆನು ಜಾಸ್ತಿ ಮಾಡ್ತಾರೆ ಈಗ ಹೊಲ ಕೆಲ್ಸ ಜಾಸ್ತಿ ಅಲ್ಲ ಇವಾಗ
ಹಾ
ಅದಕ್ಕೆ ಬೆಳಗ್ಗೆ ಒನ್ ಟೈಮ್ ನೈಟ್ ಒನ್ ಟೈಮ್ ಮಾಡೇ ಮಾಡ್ತಾರೆ
ಹ್ಮ್
ರೋಡ್ ಕೆಲಸ ಬೇರೆ ಜಾಸ್ತಿ
ಹ್ಮ್ ನಿಮ್ ಕಡೆ ಏನ್ ಬೆಳೆ ಬೆಳೀತಾರೆ
ಅದೇ ಬಿಳಿ ಜೋಳ ಬೆಳಿತಾರೆ ಮೆಕ್ಕೆಜೋಳ ಮತ್ತೆ ಈ ಸಜ್ಜೆ ಹಾಕ್ತಾರೆ ಜಾಸ್ತಿ ಸಜ್ಜೆ ರಾಗಿ ಭತ್ತ ನ ಬೆಳಿತಾರೆ
ಹ ಕಬ್ ಎಲ್ಲ ಹಾಕಲ್ವಾ ನೀವು ನಮ್ ಕಡೆ ಕಬ್ ಜಾಸ್ತಿ
ಹೌದಾ ನಮ್ಮೂರ್ ಕಡೆನ ಹಾಕ್ತಾರೆ ಆದ್ರೆ ಕಡಿಮೆ ಯಾರೋ ಒಬ್ರು ನೀರವ್ರು ಜಾಸ್ತಿ ಇದ್ದವರು ಅ ಹೌದಾ
ಹ್ಮ್ ಹಾ ನಮ ನಾವು ಹಾಕಿದೀವಿ ಕಬ್ ಹಾಕಿದ್ದೀವಿ ಅಡಿಕೆ ಹಾಕಿದೀವಿ ಆಮೇಲೆ ಬಾಳೆಹಣ್ಣು ಅ ಹಾ ಹೌದು
ಮತ್ತೆ ಏನ್ ಗಿಡಕ್ಕ
ಹಾ ಅದು ಗಿಡ ಹಾಕ್ಬಿಟ್ಟು ಒಂದ್ ವರ್ ವರ್ಷದ ಮೇಲೆ ಆಯ್ತು ಆರ್ ವರ್ಷಕ್ಕೆ ಅದು ಬೆಳೆ ಸ್ಟಾರ್ಟ್ ಆಗತ್ತೆ ಮ ಅದರ್ದು ಅಡಿಕೆ ಬರೋದು
ಓ ಆರು ವರ್ಷದ ತನಕ ವೇ್ಟ ಮಾಡ್ಬೇಕು ಅದಕ್ಕೆ
ಹಾ ಆರು ವರ್ಷದ ತನಕ ಮಕ್ಕಳನ ಜೋಪಾನ ಮಾಡಿತರ ಮಾಡ್ಬೇಕ
ಮಾಡಿದ್ಯಾ
ಹ್ಮ್
ಆಮೇಲೆ ಎಷ್ಟು ವರ್ಷ ತನಕ ಬರುತ್ತೆ ಬೆಳೆ ಅದು
ಆರು ವರ್ಷ ಆದ್ಮೇಲೆ ಬರುತ್ತೆ
ಅದೇ ಎಷ್ಟು ವರ್ಷ ತನಕ ಬರುದು ಎಷ್ಟು ವರ್ಷವರೆಗೂ
ಪ್ರತಿ ವರ್ಷನುೂ ಕೊಯ್ಲ್ ಮಾಡ್ತಾರೆ ಅಂದ್ರೆ ಈ ಇದೇ ಫಸ್ಟ್ ಟೈಮ್ ನಾವು ಹಾಕಿದ್ದು
ಹೌದಾ ನಿಮ್ಮ
ಹಾ ಈ ಅಂದ್ರೆ ಇವಾಗ ಸ್ಟಾರ್ಟ್ ಆಗಿರೋದು ಇದು ನಮ್ ಸೈಡ್ ಮೊದ್ಲಿಂದ ಹಾಕ್ತಿರ್ಲಿಲ್ಲ ಇವಾಗ ಫಸ್ಟ್ ಅಂದ್ರೆ ಊರಲ್ಲಿ ನಮ್ಮ ಅಪ್ಪನೇ ಫಸ್ಟ್ ಮಾಡಿದ್ದ
ಹೌದಾ ಎಷ್ಟಪ್ಪಿ ಹಾಕಿದ್ದೀರಾ
ಎರಡು ಎಕರೆಕ ಹಾಕಿದ್ದು ಅದ್ರಲ್ಲಿ ಮತ್ತೆ ಬಾಳೆಹಣ್ಣು ಪಪ್ಪಾಯ ಇದೆಲ್ಲಾ ಹಾಕಿ ಹಾ ಮಧ್ಯದಲ್ಲಿ ಅಂದ್ರೆ ಅವಕ ಹಾ ಬಿಸಿಲು ಜಾಸ್ತಿ ತಾಗಬಾರ್ದು ಅಂತ ಹೇಳಿ ಬಾಳೆಹಣ್ಣು ಮತ್ತೆ ಪಪಾಯ ಆ ಪೇರು ಇದೆಲ್ಲಾ ಹಾಕಿದ್ದು
ಓ ಬಿಸಿ್ಲು ತಾಆಗ್ಬಾರ್ದ ಮತ್ತೆ ಈ
ಹಾ ಬಿಸ ಇಲ ಆದ್ರೆ ಮತ್ತೆ ಅವು ಅವಕ ಹುಳಾತ್ ಆಗೋ ಚಾನ್ಸಸ್ ಇರತ್ತೆ ಆಮೇಲೆ ಆಹ ಬೇಗ ಒಣ್ಗೋ ಚಾನ್ಸಸ್ ಇರತ್ತೆ ಅಂತ ಹೇಳಿ ಓಕೆ ಆತರ ಸೈಡ್ಿಗೆ ಹಾಕ್ತಾರೆ
ಹೌದಾ ಮತ್ತೆ ಈ ನಮ್ಮೂರ್ ಕಡೆ ಎಲ್ಲ ಬಿಸಿಲು ಚೆನ್ನಾಗಿದ್ರೆ ಹುಳ ಹತ್ತ
ಇಲ್ಲ ಅಂದ್ರೆ ಇದು ಅಡಿಕೆ ತುಂಬಾ ಸೂಕ್ಷ್ಮ ಅಂದ್ರೆ ಅದಲ್ಲೇ ವೆರೈಟಿ ವೆರಟಿ ಇರುತ್ತೆ ತಲಾ ಹ್ಮಂ ಆದ್ರೆ ಹೆಸರುಗ್ ಗೊತ್ತಿಲ್ಲ ನನಗೆ ನಮ್ ಉಪಾಯ ಗೊತ್ತು ಹ್ಮ್ ಮತ್ತೆ ನೀವು ಭತ್ತ ಬೆಳೆ ಅಲ್ವಾ ನನಗ ಅಲ್ ಹಾ
ಬೆಳತೀವಿಿ ನಮ್ದೇ ಗದ್ದೆ ಇದೆ ಗದ್ದೆನೆಲ್ಲ ಹಾಕ್ತವಿ
ಹ್ಮ್
ಇವಾಗ ಈ ಮಳೆಗಾಲದಲ್ಲಿ ಹಾಕಲ್ಲ ಮಳೆಗಾಲದಲ್ಲಿ ನಮ್ ಕೆರೆ ಪಕ್ಕನೇ ಇರದ ನಮ್ ಗದ್ದೆ
ಹಾ
ಅದ ತುಂಬಾ ನೀರು ತುಂಬಕೊೊಳ್ಳುತ್ತ ಅಂತ ಹಾಕಲ್ಲ ಹಾ ಬೆಳೆಗಾಲ ಮುಗ್ದೋಗತ್ತಲ್ಲಾ ಆಮೇಲೆ ಹಾಕ್ತೀವಿ
ಹ್ಮ್ ಅಂದ್ರೆ ಗದ್ದೆ ನೀರೆಲ್ಲಾ ಹೋಗ್ಬಿಟ್ಟಿರತ್ತೆ ಅವಾಗ ಹಾಕ್ತೀರಾ
ಹಾ ಗದ್ದೆ ನೀರೆಲ್ಲಾ ಕಡಿಮೆ ಆಗುತ್ತಾ ಆಾಗ
ಹಾ ನಿಮ್ದು ನೀರಾವರಿ ಜಮೀನಾ
ಹ್ಮ ಸ್ವಲ್ಪ ನೀರಾವರಿ ಸ್ವಲ್ಪ ಮಳೆ ಆಶ್ರಿತ ಭೂಮಿ
ಹ್ಮ್ ನಿಮ್ಮ ಹೊಲ್ಲಲ್ಲಿ ಬೋರ್ ಎಲ್ಲಾ ಇದಯಾ ಎಷ್ಟು ಬೋರ್ ಇದೆ
ನಮ್ಮ ಹೊಲದಲ್ಲ
ಹಾ
ರು ಮೂರ ಇದ್ದಾವೆ
ಹಾ
ಮೂರಲ್ಲಿ ಒಂದ್ ಮಾತ್ರ ಸ್ವಲ್ಪ ರನ್ನಿಂಗ್ ಅಲ್ಲಿ ಇರೋದು ಇನ್ನು ಎರಡು ಹೋಗ್ಬಿಟ್ಟಿದವೆ.
ಹ್ಮ್ ನಮ್ದು ನಮ್ಮ ಅಪ್ಪನೇ ಬೋರ್ ಪಾಯಿಂಟ್ ನೋಡ್ತಾರೆ ಇವಾಗ.
ಹೌದಾ
ಹಾ
ಮತ್ತೆ ನಮ್ಗೆ ಎನಾದ್ರು ಬೇಕಿದ್ರೆ ಮತ್ತೆ ಪಾಯಿಂಟ್ ನೋಡಕ್ ಕಳಸ್ತೀರಾ.
ಹಾ ಕಳ್ಸ್ತೀವಿ ನೀವ್ ಕರೆಯೋದ್ ಹೆಚ್ಚ ಅವ್ರನ್ನ ಕಳ್ಸೋದ ಹೆಚ್ಚ ಕಳ್ಸಕೊಡ್
ಹೌದಲ್ಲ ಅದೇ ಕರಿತೀನಿ ನೆಕ್ಸ್ಟ್ ಟೈಮು. ಎಷ್ಟ ತಗೋಂತರೆ ಪ್ಯಾಯಿಂಟಿಗೆ.
ಇಲ್ಲ ಇಲ್ಲ ಯಾರತ್ರನು ಇನ್ನು ಒಂದ್ಸರಿನೂ ದುಡ್ಡು ತಗೊಂಡಿಲ್ಲ. ಹತ್ತತ್ರ ಒಂದು ಐವತ್ತರಿಂದ ನೂರ್ ಬೋರ್ ನೋಡಿದ್ದಾರೆ ಅದ್ರಲ್ಲಿ. ಫೇಲ್ ಆಗಿದ್ದು ಒಂದ್ ಹತ್ತೇನೋ ಫೇಲ್ ಆಗಿದೆ ಮಿಕ್ಕಿದೆಲ್ಲ ಪಾಸ್.
ಎಷ್ಟರಲ್ಲಿ.
ನೂರಲ್ಲಿ ಹತ್ತಷ್ಟೇ ಫೇಲ್ ಆಗಿದ್ದು.
ಅಷ್ಟೇನಾ ಓ ಚೆನ್ನಾಗಿ ನೋಡಿದಾರ ಅಂಗಾರೇ.
ಹಾ ಅಂದ್ರೆ ಅವರಿಗೂ ಗೊತ್ತಿರ್ಲಿಲ್ಲ ಫಸ್ಟ್ ಅಲ್ಲಿ ಅಂದ್ರೆ ಅವುರೆಲ್ಲಾ. ಹತ್ ಸಾವಿರ ಹಿಂಗೆಲ್ಲಾ ದುಡ್ಡು ಕೊಟ್ಟು ಕರ್ಸ್ತಿದ್ರು ಪಾಯಿಂಟ್ ನೋಡೋರ್ನ ಆಮೇಲೆ ಅವರು. ಅವ್ರೆಲ್ಲ ನೋಡಿದ್ದೆಲ್ಲಾ ಫೇಲ್ ಆಗ್ತಿತ್ತು. ಒಂದ್ ಏಳ ಬೋರು ಫೇಲ್ ಆಗಿದ್ದಕ್ಕೆ ಆಹ ಏನ್ ಮಾಡಿದ್ರು ಇವರು ಇ ಯಟ್ಯೂಬ ಅಲ್ಲ ಎಲ್ಲ ಸರ್ಚ್ ಮಾಡಿ ಆಮೇಲೆ ಬುಕ್ ಎಲ್ಲ ತಗೊಂಡ್ ಬಂದು ಅದನ್ನ ಸ್ಟಡಿ ಮಾಡಿ. ಆಮೇಲೆ ನೀರ್ ನೋಡೋದನ್ನ ಕಲುತ್ರು.
ಹೌದಾ
ಅದಾದ್ಮೇಲೆ ನಮ್ದೇ ಒಂದ್ ಎರಡ್ ಮೂರ್ ನೋಡಿದ್ರು ಅದೆಲ್ಲಾ ಸಕ್ಸಸ್ ಆಯ್ತು. ಅದಾದ್ಮೇಲೆ ನಮ್ದೆಲ್ಲ ಸಕ್ಸಸ್ ಆಗಿದ್ದುನ್ನ ನೋಡಿ ಊರ್ ಜನ ಎಲ್ಲಾ ನಮಿಗೂ ನೋಡಿ ನಮಿಗೂ ನೋಡಿ ಅಂತ ಹೇಳದುಕ್ ಇವ್ರು ಸ್ವಲ್ಪ ಇವ್ರಿಗೆ ಕ್ರೇಜ್ ಜಾಸ್ತಿ ಅದು. ಬೋರ್ ನೋಡೋದು ಹಾ ಊರಲ್ಲಿ ಆಮೇಲೆ ಬೇರೆ ಬ ಊರಲ್ಲೂ ಹೋಗಿ ನೋಡ್ತಾರೆ ಅದು ಪರಿಚಯ ಇದ್ರೆ ಅಷ್ಟೇ ಮಾತ್ರ.
ಹೌದಾ ಮತ್ತೆ ನಮ್ಗೂ ಕಳ್ಸಿ ಕೊಡ್ತೀರೋ ಇಲ್ಲ ಮತ್ತೆ ನಮ್ ಪರಿಚಯ ಇಲ್ಲ.
ಹ್ಮ್ ಮತ್ತೆ ನೀವು ಸ್ಟಡಿ ಮಾಡ್ತಿರೋದಾ ಹೆಂಗೆ.
ಹ್ಮ ಸ್ಟಡಿ ಮಾಡ್ತಿದ್ದೀವಿ ಕಾಂಪ್ಟೇಟಿಗೆ.
ಹಾಂ
ಇವಗ ನೋಟಿಫಿಕೇಶನ್ ಆಗಿದೆ ಓದ್ಬೇಕು.
ಹ್ಮ್
ಮತ್ತೆ ಸಮಾಚಾರ.
ಏನುೂ ಇಲ್ಲ ನೀವೇ ಹೇಳ್ಬೇಕು.
ಮತ್ ಏನ್ ಕೆಲಸ ಮಾಡ್ತೀರಾ ನೀವು.
ನಾನು ಇವಾಗ ಹೌಸ್ ವೈಫ್ ಮಕ್ಳು ಎರಡ್ ಮಕ್ಳ್ ಇದ್ದಾರೆ.
ಹಾ
ಮನೇಲ್ಲೇ ಇರದು.
ಹೌದಾ
ಹ್ಮ್ ಮೊದ್ಲಾಗಿದ್ರೆ ಎಮ್ ಎನ್ ಸಿ ಕಂಪ್ನಿಲೇ ವರ್ಕ್ ಮಾಡ್ತಿದ್ದೆ ಇವಾಗ ಇಲ್ಲ. ವರ್ಕ್ ಯಾವ್ದೂ ಇಲ್ಲ ಹ್ಮ್ ಬೆಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೇ.
ಮತ್ತ ಯಾಕ್ ಬಿಟ್ರಿ
ಮದ್ವೆ ಆಯ್ತು ಮ ಮಕ್ಕಳು ಆಯ್ವಲ್ಲಾ ಮಕ್ಳು ಮತ್ತೆ ನಾನ್ ಕೆಲ್ಸಕ್ ಹೋದ್ರೆ ಮಕ್ಳ ನ ನೋಡ್ಕೊಳವ್ರಿ ಅದು ಅದಿಕ್ಕೆ ಬಿಟ್ಬಿಟ್ಟೆ
ಹೌದಾ ಡೆ ಏನನ್ಗುತ್ತೆ ಆಗುತ್ತೆ ಮತ್ತೆ ನಿಮ್ಮ್ ಯಜಮಾನ್ ಏನ್ ಕೆಲ್ಸ ಮಾಡ್ತಾರೆ
ಅವರು ಎಮ್ ಎನ್ ಸಿ ಕಂಪ್ನಿಲ್ ಮಾಡ್ತಾರೆ
ಹೌದಾ ಅಂದ್ರೆ ಧಾರವಾಡದಲ್ಲಿ ಎಂ ಎನ್ ಸಿ ಕಂಪ್ನಿ ಇದೆಯಾ
ಧಾರವಾಡ ಅಲ್ಲ ಆ ಬೆಂಗಳೂರಲ್ಲಿ ಮಾಡ್ತಾರೆ ಹ್ಮ್ ಹ ಹ
ಮಾಡಿ ಮಾಡಿ ಅಂದ್ರೆ ತುಂಬಾ ಕೆಲಸ ಇರುತ್ತಲ್ಲಾ ಮನೇಲಿ
ಹಾ ಮನೇಲಿ ಮತ್ತೆ ಮಕ್ಳ ಇದಾರೆ ಅಂದ್ರೆ ತುಂಬಾ ಕೆಲ್ಸ ಇರುತ್ತೆ
ಹೌದು ಹೌದು ಏನ್ ಕೆಲ್ಸ ಇಲ್ಲ ಅಂದ್ರ ಮಕ್ಳ ಇದ್ರು
ಹ್ಮ್ ಹ್ಮ್ ನಾವ ಒಂದ್ ಕಡೆಯಿಂದ ನೀಟಾಗಿ ಮಾಡ್ಕೊಂತ ಬಂದ್ರೆ ಅವ್ರು ಇನ್ನೊಂದ್ ಕಡೆಯಿಂದ ಆ ಮಾಡ್ಕೊಂಡ್ ಬರ್ತಿರ್ತಾರೆ ಹ್ಮ್
ಮತ್ತೆ ನೀವ ಕೆ ಹೊರ ಕೆಲ್ಸಕ್ಕೆಲ್ಲ ಹೋಗಲ್ಲ ಇವಾಗ
ಇಲ್ಲ ನನಗ್ ಹೊಲಂತು ಗೊತ್ತಾಗಲ್ಲ ಏನು ಚಿನ್ನನು ಹೊಲಕ್ಕೆ ಹೋಗಿಲ್ಲ ಅದು ಹೋಗೋದಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಇದಕ್ಕೆ ಸೀಗೆ ಹುಣ್ಣಿಮೆ ಅಂತ ಮಾಡ್ತೀವಲ್ಲಾ ಅವಾಗ ಹೋಗೋದು ನಮ್ ಕಡೆ ಎಲ್ಲಾ ತರ ವೆರೈಟಿ ಆಗಿ ಅಡಗೆ ಮಾಡ್ಕೊಂಡು ಊಟ ಮಾಡಕ್ ಅಷ್ಟೇ ಹಾಗೋದು
ಏ ಆದ್ರೂ ಈ ಹಳ್ಳಿನಲ್ಲಿ ಹೋಗ್ಬಿಟ್ಟು ಈ ಹೊಲದಲ್ಲಿ ಹೋಗ್ಬಿಟ್ಟು ಊಟ ಮಾಡೋದು ಭಾರಿ ಸುಖ ಅಲ್ಲ
ಇಷ್ಟ
ಮ
ನಾವಂತೂ ಪ್ರತಿ ವರ್ಷ ಕಾಯ್ತಿರ್ತಿವಿ ಸೀಗೆ ಉಣ್ಣಿಮೆ ಯಾವಾಗ ಬರುತ್ತೆ ಅಂತ
ಯಾಕೆ ಹ ಏನು ಹೊಲ್ದಲ್ಲೆಲ್ಲ ಅಡಗೆ ಮಾಡ್ಕೊಂಡು ತಿಂತರಲ್ಲಾ
ಹಾ ಹೊಲ್ದೆಲ್ಲ ಅಡ್ಗೆ ಮಾಡಲ್ಲ ಮನೇಲಿ ಅಡ್ಗೆ ಮಾಡ್ಕೊಂಡು ಹೊಲ್ದೆಲ್ಲ ಹೋಗಿ ಊಟ ಮಾಡ್ತವಿ ಅದು ಒಂದು ಟ್ವೆಂಟಿ ವೆರೈಟಿ ಆಗಿರತ್ತೆ ಪರ್ಟಿಕ್ಯುಲರ್ ಆಗಿ ಆ ಅದು ಸಿಗೆ ಉಣ್ಮೆಗೆ ಅಂತಾನೇ ಒಂದಷ್ಟು ವೆರೈಟಿ ಮಾಡಿರ್ತಾರೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ನೀವ್ ಮಾಡಲ್ವ ಸೀಗೆ ಉಣ್ಮೆ
ಇಲ್ಲ ಮಾಡಲ್ಲ ನಮ್ಮೂರ್ ಕಡೆ ಎಲ್ಲ ಅಂದ್ರೆ ನಮ್ಮೂರ್ ಕಡೆ ಮಾಡ್ತಾರೆ ನಾವ್ ಮಾಡಲ್ಲ
ಹಾ
ಹ್ಮ ಅಂದ್ರೆ ನಾವು ಬೇರೆದೆಲ್ಲಾ ಮಾಡ್ತೀವಿ ಆದ್ರೂ ನಾವು ಹೊಲ್ಲಲ್ಲ ಅಡ್ಗೆ ಮಾಡ್ಕೊಂಡು ತಿಂತೀವಿ
ಹಾ
ಸ್ವಲ್ಪ ಇರಿ ಮಾಡ್ತೀನಿ
ಹಾಂ ಸರಿ ಓಕೆ ಬಾಯ್